ಹಲೋ ಹಲೋ
ಹಲೋ ಹಾ ಸರ್ ನಮಸ್ಕಾರ
ಸರ್ ಹಲೋ
ಅಲೋ ಹೇಳರಿ ಸರ್
ಕೇಳ್ತಿದ ಹ ಕೇಳ್ತಿದರಾ ಕೇಳ್ತಿದಯ
ಕೆಸ
ಹಾ ಹಾ ನಿಮ್ದ್ ಯಾವಊರು.
ನಮ್ದು ಕೊಪ್ಪಳ ಸರ್ ಕುೃಷಿ ತಾಲೂಕು ಕೊಪ್ಪಳ
ಹೌದ ಅನ್ಸರ್ ನೀವು ಏನ್ ಮಾಡ್ತಿದೀರ ಈಗ.
ನಾವು ಇದು ಕೃಷಿ ಮಾಡ್ತಾ ಇದ್ದೀವಿ ಸರ್
ಕೃಷಿ ಮಾಡ್ತಿದೀರಾ ನಿಮ್ಮ ಹೊಲದಲ್ಲಿ ಏನೇನ್ ಬೆಳಳ್ತ ಬೆಳ್ತೀರಿ ನೀವು.
ಬೆ ಬೆಳೆಗಳು ಸೂರಪ್ಪನ್ನ . ತೊಗುರೆ ಅತ್ತಿ ತರಬಳತಿ ಸ
ಇದು ಬೆಳತೀರಾ ಪುಂಡಿ
ಸರ್ ಹ ಸರ್ ಹ ಸರ್ ಹ್ ಸರ್
ಹೌದು ನಿಮ್ಮ ಅತ್ತಿ ಯಾವ ರೋಗ ಬರುತ್ತೆ ಬ ನಿಮ್ಮ. ಮತ್ತಿಗೆ ಯಾವ ರೋಗ ಬರುತ್ತೆ ಬಾಳ ಅಂದ್ರೆ
ನಮ್ಮ್ ಮತಿಗೆ ಅಂದ್ರೆ ಎಲ್ಲಗ ಮುದ್ರ ಎಲ್ಲಗ ಮುದ್ರಕ ಆಗವ ಸರ್.
ಹ್ಮ ಕಾಟನ್ ಬಲ್ವಾರ ಮ ಮೊಂದು ಡಿಸಿಡ್ ಬರ್ತ ಹಲೋ.
ಹು ಸರ್
ಹಲೋ ಹ ಕಾಟನ್ ಬಲ್ವಾರ ಮತ ಅಸಿಡ್ ಬರುತ್ತೆ ಅದಕ್ಕೆ ನೀವು ಒಂದು ಹ ಅದಕ್ಕೆ ನೀವು ಸಿಕ್ಸರ್ ಅಂತ ಎಣ್ಣೆ ಬರ್ತಲ್ಲ ಅದನ್ನ ಹೊಡಿಬೇಕು ಹಂಗಾದ್ರೆ ಅದು ವಾಶನಾ ಆಗುತ್ತಾ ಅದೇ ರೀತಿಯಾಗಿ ನಿಮ್ಮ ಊರಿನ ಪಕ್ಕ ಯಾವ ಗ್ರಾಮ ಇದೆ
ಹೌದಾ ಸರ್
ನಿಮ್ಮ್ ಊರಿನ ಪಕ್ಕ ಯಾವ ಗ್ರಾಮ ಇದೆ ಹಲೋ
ಇದೆ ಸರ್ ಗಂಗ ತಾವ್ರಗರ.
ಅವ್ರ ಅವ್ರಿಗೆರಾಮ ನೀವ ಏನ್ ವರ್ಕ್ ಮಾಡ್ತಿದ್ದೀರಿ
ನಾವು ಅದೇ ಸರ್
ಕೃಷಿ ಮಾಡ್ತಿದ್ರೆ ನೀವು ಯ ನಿಮ್ಮ ಎಜುಕೇಶನ್ ಏನಾಗಿದೆ ನೀವು ಎಷ್ಟನೇ ತರಗತಿ ಓದಿದ್ದೀರಾ
ನಾವ ಡಿಗ್ರಿ ಮುಗದಿದೇ ಸರ್
ಡಿಗ್ರಿ ಮುಗಿದಿದಾ ಅದೇ ಅವು ಇದು ಈಗ ಮುಂದಿನ ಈಗ ನಮ್ಮ ರಾಜ್ಯ ಗೌರ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ ಈಗ ಸುಮಾರು ನಾಕು ನೂರು ಪೋಸ್ಟ್ ಗಳನ್ನು ಬಿಟ್ಟಿದ್ದಾರೆ ಪಿ ಸಿ ಎಕ್ಸಾಮ್ ಅದಕ್ಕೆ ನೀವು ಆ ಅಪ್ಲೈ ಮಾಡಿದರೆ ಆಗ್ಬೋದ ಅಂತ ನಾವವು ಅನ್ಕೊಂತಿದವಿ ಅಪ್ಲೈ ಮಾಡ್ಬೋದ್ತಲ್ ನೀವು
ಇಲ್ಲ ಸರ್ ನಮ್ಗೆ ಕೃಷಿ ಮಾಡ್ತಾ ಇದ್ದೀವಲ್ಲಾ ಹಂಗಾಗಿ
ಹೌದು ನೀವು ನೀವು ಕೃಷಿಯಲ್ಲಿ ಬಹಳಾ ತಂತ್ರಜ್ಞಾನವನ್ನು ಉಪಯೋಗಿಸಿ ಈಗ ಹಲವಾರು ಕೃಷಿ ವಿಶ್ವಗಳಿಂದ ತಂತ್ರಜ್ಞಾನ ಬಂದಿದೆ ನೀವು ಎರೆಹುಳು ಗೊಬ್ಬರನ್ನು ಸಿಂಪಡಿಸಬೇಕು ಮತ್ತೆ ಅ ಪರಿಸರ ಮಾಲಿನ್ಯ ಆಗ್ಲಾರದಂಗ ತಡಿಬೇಕು ನೀವು ವರ್ಷಕ್ಕ ಒಂದ್ ಕೋಟಿ ರೂಪಾಯಿ ಆದಾಯ ಗಳಸಬೇಕ ನಿಮ್ ಹೊಲದಲ್ಲಿ ನಾಕ್ ನಾಕ್ ಎಕರೆದಲ್ಲಿ ನೀವು ಅಲೋವೇರಾ, ಡ್ರ್ಯಾಗನ್, ಫ್ರೂಟ್ ಇಂಥ ಹೂವು ಮತ್ತೆ ಏನಪ್ಪಾ ಸುಗಂಧಿ ಹೂವು ಇಂಥವೆಲ್ಲ ಬೆಳಿಬೇಕು ಬರೀ ಸುರೆಪಾನ ಪ್ಪಾನ ಎಳ್ಳು ಇಂಥಕೆ ಸೀಮಿತ ಆದ್ರೆ ನಿಮಗೆ ಏನು ಹ ಉಪಯೋಗ ಇಲ್ಲ ಅಂತ ನಾವು ಅ ಹೇಳ್ತೇವಿ ನೋಡ
ಹಾ ಸರ್ ಹ ಸರ್ ಆರ್ಥಿಕದಲ್ಲಿ ಸ್ವಲ್ಪ ಬಾಳ ಹಿಂದುಳಿದವ ಸರ್ ಹಿಂಗಾಗಿ
ಅ ಅದೇ ನೀವು ಅಗ್ರಿಕಲ್ಚರ್ ಕೃಷಿ ಏನ ಅದ ಬ ಬ್ಯಾಕ್ ಬೋನ್ ಇಂಡಿಯ್ದು ಒಂದು ಕೃಷಿ ಅನ್ನೋದ ಮೇನ್ ಅಕ್ಯುಪೆಷನ್ ಅದನ್ನ ರೈತರಿಗೆ ಈಗ ಈಗ ಈ ವರ್ಷ ನೋಡು ಬರಗಾಲ ಬಾಳ ಇದೆ ಅಂತೆ ಹಾಗೆ ಅವರು ಈಗ ಬರಗಾಲ ಇದ ಸಲಾಗಿ ಈಗ ನೋಡ ನೀರಳೇ ಹಣ್ಣು ಬಿಟ್ಟು ಒಟ್ಟ ಮಳೆಯನಾಗ ಒಲ್ತ್ ಅದಕ್ಕೆ ನೀವು ಎಂ ಇ ಎಂ ಮಾಡ್ಬೇಕಂದ್ರೆ ಹ್ಮ ಅದಕ್ಕೆ ನೀವ ಏನ್ ಮಾಡ್ಬೇಕಂದ್ರೆ ಈಗ ಎಲ್ಲಾ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಶನ್ಸ್ ಇಂಥವೆಲ್ಲಾ ಮುಂತಾದ ಎಲ್ಲಾ ಯೋಜನೆಗಳಿಂದ ಸರ್ಕಾರಿಂದ ಒದಗಿಸಿ ನೀವು ಚೆನ್ನಾಗಿ ಕೃಷಿ ಮಾಡ್ಬೇಕಂತ ನಾವು ಈ ಕೃಷಿ ವಿಜ್ಞಾನ ವಿಷಯಲಿಂದ ಹೇಳ್ತೀವಿ. ಅದೇ ನೀವು ಏನ್ ಮಾಡ್ಕಂದ್ರೆ ಚೆಂಡು ಹೂವಾ ಇತ್ತಾವೆಲ್ಲಾ ಬೆಳಿಬೇಕು ಈಗ ಮೋರ ಈ ದಸರಾ ದೀಪಾವಳಿಗೆ ಇವೆಲ್ಲ ಚೆಂಡು ಹೂವಾಇವೆಲ್ಲಾ ಒಂದು ಉತ್ತಮವಾಗಿ ಬರುತ್ತೆ
ಹಾ ಸರ್
ಅದೇ ರೀತಿಯಾಗಿ ನೀವು ನೀವು ಎಲ್ಲಿಯರ ಪ್ರ ಪ್ರಸಿದ್ಧ ತಾಣಗಳಿಗೆ ಹೋಗಿದ್ದೀರಾ ನಿಮ್ಮ ನೀ ಸ್ಕೂಲ್ನಲ್ಲಿ
ಹಾ ನೋಡಿದೀವಿ ಸರ್
ಯಾವ್ಯಾವ ನೋಡಿದೀರಿ ಅದ್ರ ಬಗ್ಗೆ ಹೇಳ್ರಿ ಸ್ವಲ್ಪ
ಸರ್ ಅಂದ್ರೆ ಕೃಷಿ ಕೃಷಿ ಬಗ್ಗೆ ನಾವ್ ನೋಡಿರ್ತಕ್ಕಂತ ಪ್ಲೇಸ್ ಸರ್
ಅಲ್ಲ ಕೃಷಿ ಅಲ್ಲ ನೀವು ಪ್ರಸಿದ್ಧ ತಾಣಗಳು ಟೂರಿಸ್ ಟೂರಿಸ್ಟ್ ಪ್ಲೇಸ್ ನೀವ್ ಯಾವ್ಯಾವ ನೋಡಿದೀರಾ
ನೋಡಿದ್ವಿ ಸರ್ ಮಲೆನಾಡು ಫುಲ್ ನೋಡಿದ್ವಿ ಕಾಫಿ ತೋಟ ಗಿಫಿ ತೋಟ
ಹೌದಾ ಅಲ್ಲಿ ಅ ಅಲ್ಲಿ ವಾತಾವರಣ ನೋಡು ಇಲ್ಲಿ ವಾತ ನೋಡ್ರಿ ಇಲ್ಲ ನೋಡ್ರಿ ಈಗ ಗಿಡಗಳ ಸಂಖ್ಯೆ ಕಡಿಮ್ಮಿ ಆಗಿದೆ ಅಲ್ಲೇ ಗಿಡಗಳ ಸಂಖ್ಯೆ ಇದೆ ಈ ಗಿಡಗಳ ಸಂಖ್ಯೆ ಕಮ್ಮಿ ಆಗೋದ್ರಿಂದ ನಮಗೆ ಪರಿಸರ ಮಾಲಿನ್ಯ ಈ ಗಿಡಗಳ ಸಂಖ್ಯೆ ಕಮ್ಮಿ ಆಗ ಈ ವಾಹನಗಳ ಸಂಖ್ಯೆ ಜಾಸ್ತಿ ತಿ ಪರಿಸರ ಮಾಲಿನ್ಯ ಬಾಳ ಆಗ್ತೇವೆ ಅ ಅದಕ್ಕೆ ನಾವು ಏ ಮಾಡಕ ಪ್ರತಿಯೊಂದು ಮನೆಗೆ ಗಿಡಗಳನ್ನ ನೆಟ್ಟಂತ ನೆಡಬೇಕು ಅ ಎಂಬ ಯೋಜನೆಗಳನ್ನು ಮಾಡ್ಬೇಕ ಅದೇ ರೀತಿಯಾಗಿ ನೋಡು ನಮ್ಗೆ ಅ ಗಿಡಗಳಿಂದ ಇರ್ಲಿಕ್ಕ ಅಂದ್ರ ಆಕ್ಸಿಜನ್ ಕೊರತ ಆಾಗಿ ಅವು ಕಾರ್ಡಿಯಕ್ ಡಿಸೀಸಸ್ ಲೈಕ್ ಹಾರ್ಟ ಹಾರ್ ಡಿಸೀಸ್ ಬರ್ತ್ತ ಮತ್ತೆ ಕ್ಯಾನ್ಸರ್ ಬಿ ಬಿ ಶುಗರ್ ಈಗ ನೋಡ ಸುಮಾರು ನಲವತ್ತು ವರ್ಷಗಳ ಸುಮಾರು ಕಾಯಿಲೆಗಳು ನೋಡ್ದ ಹ
ಹೌದು ಸರ್
ಅದೇ ರೀತಿಯಾಗಿ ನೀವು ನೀವು ಈಗ ಯುವಕರ ಇದ್ದೀರಿ ಯುವಕರಲ್ಲಿ ನೀವು ಒಂದು ಎಲ್ಲಾ ಏರಿಯಾ ಹೇಳ್ಬೇಕು ಗಿಡನ್ನ ನೆಡಬೇಕು ಮತ್ತೆ ಮದ್ಯಪಾನ ಧೂಮಪಾನ ಎಲ್ಲ ಮುಕ್ತಿ ಪಡದು ಈಗ ಈಗ ಅದರಲ್ಲಿ ಡ್ರಗ್ಸ್ ಇವೆಲ್ಲಾ ಹೆಚ್ಚಿಗೆ ಆ್ತದಾವೆ ಇವನ್ನ ತಡೆಗಟ್ಟಬೇಕು ನಾವು ಯುವಕರಲ್ಲಿ ಈಗ ಮೊನೆನಾವು ನಮ್ಮ ಕಾಲೇಜ್ ನಲ್ಲಿ ಒಂದ್ ಕ್ಯಾಂಪ್ ಹಾಕಿದ್ವಿ
ಹಾ ಸರ್
ಎನ್ ಎಸ್ ಎಸ್ ಕ್ಯಾಂಪ್ ಅ ಅಲ್ಲಿ ರಕ್ತದಾನ ಶಿಬಿರ ಅಂತ ನಾವು ಯೋಜನೆಯನ್ನ ಅಡಿ ಇದು ಮಾಡಿದ್ವಿ ಆ ರಕ್ತದಾನ ಶಿಬಿರ ಯೋಜನೆಯಲ್ಲಿ ನಾವ್ ಏನ್ ಮಾಡಿದೇವಿ ಅಂದ್ರ ಸುಮಾರ ಎರಡು ನೂರಂದ ಮುನ್ನೂರು ಜನರಿಗೆ ಅಭಿ ರಕ್ತ ರಕ್ತದಾನ ಬಗ್ಗೆ ಮಹತ್ವ ಮತ್ತೆ ಅದರಿಂದ ಆಗುವ ಪರಿಣಾಮಗಳಗಳನ್ನು ತಿಳಿಸಿದೆೆ ಅದು ಸುಮಾರು ಎರಡು ನೂರು ಜನ ಮುನ್ನೂರು ಜನ ರಕ್ತದಾನ ಕೊಟರು ಅದ್ರಲ್ಲಿ ಏ ಓ ನೆಗೆಟಿವ್ ಅಂತ ವಿಷ ವಿಶೇಷವಾಗಿ ಬ್ಲಡ್ ಗ್ರೂಪ್ ಅದು ಎಲ್ಲರ್ ತಕ್ಕ ಸಿಗೋದು ಕಮ್ಮಿ ಒಂದು ಸುಮಾರು ಒಂದು ಹತ್ತು ಜ ಜನ ಸಿಕ್ತ ಅದರಾಗಿ ನಾವ ಏನ್ ಮಾಡಿದ ಓ ನೆಗಟಿವ್ ಅಂದ್ರೆ ಯೂನಿವರ್ಸಲ್ ಡೋನರ್ ಅಂದ್ರೆ ಅದು ಯಾರ ಆಬ್ ಯಾರ್ಗ್ಯಾರ ಕೊಡಬೋದು ನಾವ್ ಆ ಬ್ಲಡ್ ಆತರ ಹ್ಮ ಯ ಡೊನೇಟ್ ಮಾಡ್ಬಹುದು ಅದೇ ರೀತಿಯಾಗಿ ಸುಮಾರು ಒಂದ ಹತ್ತು ಹದಿನೈದು ಜನ ತ ಸಿಕ್ತು ಅದನ್ನ ನಾವುತಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಸ್ಥೆ ಕೊಟ್ಟೀವಿ ನಮ್ ಕ್ಯಾಂಪ್ಲಿಂದ ಅದೇ ರೀತಿಯಾಗಿ ನಿಮ್ಮ ಕೃಷಿ ಬೆಳವಣಿಗೆ ಮಾಡ್ಬೇಕು ಈಗ ನಿಮ್ಗ್ ಆಡು ಪಾಡುಗಳು ಏನ್ ಇದಾವ ನಿಮ್ ತಕ ಲೈಫ್ ಸ್ಟಾಕ್ ಏನ್ ಇದಾವ ನಿಮ್ ತಕ
ಇದಾವ ಸರ್ ಇದಾವ ಮೇಕೆಗಳಿದಾವೆ ಕುರಿ ಕುರಿ ಮೇಕೆ ಇದ್ದಾವೆ ಸರ್ ಕುರಿಗಳು ಇದಾವೆ ದನಗಳಿದ್ದಾವೆ
ಹಾ ಹಾಗೆ ಮತ್ತೆ ಏನಿದಾವೆ ಹ್ಮ್ ಹಾಗೆ ಮತ್ತೆ ಹಾ ಮತ್ತೆ
ಇಷ್ಟ ದಿವಸರ್ ಮತ್ತೇನು
ಮತ್ತೆ ಇವು ಇದಾವ ಏನಪ್ಪಾ ಅಂದ್ರ ಆ ಇವು ಏನಪ್ಪ ಎತ್ತುಗಳ ಇವು ಇವು ಏನಪ್ಪಾ ಅದ್ಕೆ ಏನಂತರ ಇ ಕುರಿ ಕೋಳಿಗಳು ಇದಾವೆ
ಹಾ ಇದದೆ ಸರ್
ಹ್ಮ ಕೋಳಿಗಳು ಅವೆಲ್ಲ ಸಾಕು ಪ್ರಾಣಿ ಸಾಕು ಪ್ರಾಣಿ ನಾಯಿ ಇತಾವ ಇದಾವ ನಿಮ್ಮ ನಿಮ್ಮಟ ಮಿನಿಮಮ್ ನಿಮ್ಮ ಎಷ್ಟು ಪ್ರಾಣಿಗಳು ಇದಾವೆ ನಿಮ್ಮ ಮನೆಯಲ್ಲಿ
ಇರ್ಬೋದ್ ಸರ್ ಎಲ್ಲಾ ಕೋಳಿ ಕುರಿ ಎತ್ತು ಪತ್ತು ಸೇರ್ಸಿ ಒಂದ ನಲವತ್ತೈಐವತ್ತು ಇರ್ಬೋದು ಸರ್
ನಲ್ವತ್ತ ಐವತ್ತಾ ನಲ್ವತ್ತು ಐವತ್ತು ಅಂದ್ರೆ ನೀವು ಈಗ ನಿಮ್ಮಷ್ಟು ಈಗ ರ ರ ಶ್ರೀಮಂತ ಯಾರಿಲ್ಲ ಯದಕಂದ್ರೆ ಅರನ್ನು ಉಪಯೋಗಿಸಿ ನೀವು ವರ್ಮಿ ಕಾಂಪೋಸ್ಟ್ ಎರೆ ಹುಳ ಗೊಬ್ಬರ ಏನರ ತಯಾರ ಮಾಡಿ ನಿಮ್ಮ ಹೊಲಗಳಿಗೆ ಸಿಂಪಡಿಸಿದ್ರ ಅಂದ್ರೆ ನಿಮ್ಮಂ ಂತ ರೈತರು ಯಾರು ಬೆಳ ನಿಮಕ್ಕಿಂತ ಇಳುವರಿ ಅಷ್ಟು ಯಾರಿಗೂ ಬರೋದಿಲ್ಲ
ಹಾ ಸರ್ ನಾವ್ ಅದೇ ಮಾಡ್ತೀವಿ ಸರ್ ಜಾಸ್ತಿ ಈಗ ಸರ್ಕಾರ ಗೊಬರ ಯೂಸ್ ಮಾಡಲ್ಲ ಸರ್ ಇದೇ
ಹ ಸರ್ಕಾರಿ ಗೊಬ್ರ ಹ ಹ ಎನ್ ಡಿ ಗರಬ್ಬಕಿಂತ ವರ್ಮಿ ಎರೆ ಹುಳಗೊಬ್ಬ್ರ ಅಂತ ನೀವು ಎಲ್ಲಾ ಕಚ್ಚಾ ವಸ್ತುಗಳನ್ನ ತಂದ ನೀವ ತಯಾರಿಸಬೇಕಾದ್ನಾ ಅದನ್ನ ಅದನ್ನ ನೀವು ರೈತ ತರ್ಗೆ ನೀವು ಯುವಕರಿಗೆ ಯಂತರ ನೀವು ಎಜುಕೇಶನ್ ಎಲ್ಲಾ ಶಾಲೆಗಳಗಳನ್ನು ಕಲ್ತಿದರಲ್ಲ ನೀವು ಎಲ್ಲರಿಗ ಅದನ್ನ ಹೇಳ್ಬೇಕ ಮಾಹಿತಿ ಈ ತರ ಮಾಡಿದ್ರೆ ಈ ತರ ಆಗತ್ ನೋಡ ಅಂತ ಹೇಳಿ ಅದೇ ನಿಮ್ಮ ಊರಿನಲ್ಲಿ ಇಲ್ಲಿ ಯಾವ್ದ ಹಬ್ಬಗಳು ಉ ಈ ಫೇಮಸ್ ಇದ್ದಾವೆ
ನಮ್ಮೂರಲ್ಲಿ ಇದೆ ಮೊರಂ ಸರ್ ದಸರಾ
ಹ್ಮ್ ವಿಶೇಷ ಹಬ್ಬಗಳು ನಿಮ್ಮೂರರಲ್ಲಿ ಯಾವ್ಯಾವ ಮಾಡ್ತೀರಿ
ವಿಶೇಷ ಹಬ್ಬ ಅಂದ್ರೆ ಇವ ಸರ್ ದೀಪಾವಳಿ
ಹ್ಮ್
ಹ್ಮ ದಸರಾ
ಹ್ಮ್ ಮತ್ತೆ ಮೂರ ನಿಮ್ಮ್ ಊರಲ್ಲಿ ತಾವರ್ಗೆರೆ ತಾನೇ ನಿಮ್ದು
ಹಾ ಸರ್
ನಿಮ್ಮ ಊರಿನಲ್ಲಿ ಏನೋ ದಸರಾದಲ್ಲಿ ಏನೋ ಆಲಗಂಬ ಏ ಏನೋ ವಿಶೇಷ ಇದೆ ಅಂತಲ್ಲ. ಅದರ ಬಗ್ಗೆ ಹೇಳಿ ನಿಮ್ಮ ಅಭಿಪ್ರಾಯ
ಸರ್ ಅದು ದಸರಾ ಕೈಲಿ ಬಂದು ಯಾವುದೋ ಸಮಾಜದ ವತಿಯಿಂದ ಹಾಲ್ಗ ಒಂಬತ್ತರ ಸರ್ ಹ ಅದು ಒಂದು ವಿಶಿಷ್ಟವಾದ ನೋಡಿದ್ರೆ ಇದಾಗುತ್ತೆ ಸರ್ ಅದು ಹೇಳಿದ್ರೆ ಗೊತ್ತಾಗಲ್ಲ
ಹೌದಾ ಅದೇ ಹೌದು ನಾನು ಕೇಳಿದ ನಲ್ಲ ನಾವು ಇಲ್ಲಿ ನಮ್ಮೂರು ಗಂಗಾವತಿ ಅಂತ ನಾವು ನೋಡಿದ್ದೀನಲ್ಲ ಸುಮಾರ ಒಂದ ಸಮಾಜಾರ ಏನ ಫಸ್ಟ್ ಚಾನ್ಸ್ ಇರುತ್ತಂತೆ ಅವರ ಅತಿ ಹೇಳಬೇಕ ಅಂದ್ರ ನೆಕ್ಸ್ಟ್ ಮುಂತಾದ ಸಮಾಜಗಳೂ ಕಾಯ್ತಾರತರ ಆಲ್ಮೋಸ್ಟ್ ಯಾವ್ದಾವ್ ಸಮಾಜ ಅತ್ತಿ ವ ಒಂದು ಬೆಳ್ಳಿ ಕಡೆಯನ್ನು ಗೆಲ್ಲುವ ಅಂತ ಬಾಳ ವಿಶೇಷ ಅಂತೆ ನಿಮ್ ಬರ ಅದು ತಿಂದ ಮೇಲೆ ಏನ ತಿಂದ್ಮೇಲೆ ಬೆಳ್ಳಿ ಇ ಬನ್ನಿ ಹಬ್ಬ ಏನ ಆಚರಿಸಸ್ತಾರಂತೆ ನೀವು ಹೌದು ನಿಮ್ಮ್ ಊರರ ಪಕ್ಕ ವಿರಾ ಗ್ರಾಮ್ ಬರಮ್ ಚೆನ್ನಾಗ ಆಗ್ತಿದೆ ಅಂತಲ್ಲ ಇಲ್ಲ
ಹೌದು ಸರ್ ಚೆನ್ನಾಗಾಗು
ಅ ಹೌದು ಚನ್ನಾಗಗುತ್ತೆ ಅದೇ ರೀತಿಯಾಗಿ ನಿಮ್ಮಕ್ ನಾನು ನಿಮ ಕೃಷ ಕೃಷ್ಣಗಿರಿ ಬಗ್ಗೆ ಒಂದು ಸ್ಟಡಿ ಮಾಡಿದೆನೆ ಅಂದ್ರೆ ಅದ್ರ ಬಗ್ಗೆ ಓದಿದೆ ಅಲ್ಲಿ ಮೊಮ್ಮದಲ್ಲಿ ಅಪ್ಪ ಗುಡ್ಡ ಇಂತೂ ಒಂದು ಏನೋ ವಿಶೇಷ ಸ್ಥಾನ ಐತೆ ಅಂತಲ್ಲ ಅದ್ರ ಬಗ್ಗೆ ಹೇಳಿ ನೀವು ಸ್ವಲ್ಪ
ಹೌದ ಸರ್ ಅದು ಒಮ್ಮದಲ್ಲಿ ಗುಡ್ಡ ಅಂತಂದು ಅದು ಒಳ್ಳೆ ಪ್ಲೇಸ್ ಸರ್ ಚೆನ್ನಾಗಿದೆ ಹ್ಮ್ ದೇವಸ್ಥಾನ ಇದೆ ಗುಡ್ಡ ಇದೆ ಈಥರ ನೇಚರ್ ಚೆನ್ನಾಗಿದೆ
ಹಾ ಅದೇ ರೀತಿಯಾಗಿ ಅಲ್ಲಿ ಸುಮಾರು ಚಿರತೆ ನವಿಲುಗಳು
ಹೌದು ಸರ್ ಕಾಡು ಪ್ರಾಣಿಗಳು ಬಹಳ ಇದಾವ ಕರಡಿ ಇದೆ ಚಿರತೆ ಇದೆ ನವಿಲು ನೆರೆಗಳು ಎಲ್ಲಾ ಇದೆ ಸರ್
ಅದೇ ಹೌದು ಈಗ ಯಾವಾವ ಸಮಾಜದಲ್ಲಿ ನೀವು ಹ ಹೌದು ಕಾಡು ಅದಕ್ಕೆ ನೀವ ಏನ್ ಮಾಡ್ಬೇಕಂದ್ರ ಇದು ಈಗ ಗೋರ್ಮೆಂಟ್ ಕಡಲ್ಲ ಇದ ಇವು ಏನಪ್ಪಾ ಅಂದ್ರೆ ಶಾರ್ಟ್ ಅಡಸಿದ್ರ ಏನ ಅಲ್ಲೇ ಸದ್ಗುಳ್ತವೆ ಅಂತ
ಸ ಸ್ಕೀಮ್ ಮಸಾಲ ಸ್ಯಾಟ್ ಉಡಿಸಿದ್ರ ಅಲ್ಲೆ ಸಾಯಲ್ ಸರ್ ಅದು ಅವು ಸರಿಸ್ ಬರಲ್ಲ ಒಂದ್ಸಲ
ಹಾ ಅದ ಅವ ಏನಾಗಿ ಅದ ಅಂತಲ್ಲ ಅವೆಲ್ಲ ಈಗ ಸ್ಪ್ರಿಂಕ್ಲರ್ ಡ್ರಿಪ್ ಇರಿಗಷನ್ ನಾವೆಲ್ಲಾ ಗೌರ್ಮೆಂಟ್ ಲಿಂದ ಉಚಿತವಾಗಿ ಸಬ್ಸಿಡಿ ದರದಲ್ಲಿ ದೊರೆತ ನಿಮ್ಗ ಅದನ್ನಲ್ಲ ತಗೋಬೇಕು ನೀವು ನೀವು ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಚೆಕ್ ಮಾಡಿಸ್ಬೇಕು ಆ ಆ ಮಣ್ಣಿ ಆ ನಿಮ್ಮ ಹೊಲಕ್ಕೆ ಎಷ್ಟು ಗೊಬ್ಬರವನ್ನ ಹಾಕ್ಬೇಕು ಎಷ್ಟು ಬೆಳ ಯಾವ ವೆರೈಟಿ ಸೂಟ್ ಆಗುತ್ತ ಅಂತ ಎಲ್ಲ ಚೆಕ್ ಮಾಡ್ಸ್ಬೇಕಕ್ ಈಗ ಸೈಂಟಿಫಿಕ್ ಆಗಿ ಅಂದ್ರೆ ವೈಜ್ಞಾನಿಕ ಅಗ್ರಿಕಲ್ಚರ್ ಮಾಡ್ಬೇಕು ನೀವು ಈಗ ನೀವು ಅದನ್ನ ಏನಾರ ನೀವು ಏನ್ರ ಈಗ ಸುಮ್ನೆ ಹಂಗ ಕಾಟಾಚಾರಕ್ಕೆ ಅಗ್ರಿಕಲ್ಚರ್ ಮಾಡಿ ದ್ರ ಅಂದ್ರೆ ನಿಮ್ಗೆ ಏನು ಲಾಭ ಇಲ್ಲ ಈಗ ಸಜ್ಜ ನೆವಣನೆ ಬಡಿದ್ರೆ ನಿಮ್ಗೆ ಏನ್ ಒಂದ್ ರೂಪಾಯಿನ ಕೈಗ ಆತ್ತಲ್ಲ ಈಗೆಲ್ಲಾ ವೈಜ್ಞಾನಿಕವಾಗಿ ಅಗ್ರಿಕಲ್ಚರ್ ಮಾಡ್ಬೇಕು ನೀವು
ಹಾ ಸರ್ ಹೌ ಸ ಆಯ್ತು ನಾ ಹೆಚ್ಚಿನ ಮಾಹಿತಿಗಾಗಿ ಮಾತಾಡ್ತೀನಿ ಸರ್ ನಾನ್ ನಿಮ್ಗೆ ವಾಪಾಸ್ ಕಾಲ್ ಮಾಡ್ತೀನಿ ಸರ್
ಲ್ರಿ ಹನ್ನೆರಡ್ಗ ನಿಮಿಷ ತನ ಮಾತಾಡ್ಬೇಕ್ರೀ ಇದ್ರಂಗ ಅದ ಎಲ್ಕೊಂಡ ಮತ್ ಹ ಹ್ಮ ಹ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಹ್ಮ ಇದ ಬೇವಿನ ಮರ ಇದಾವೆಲ್ಲ ನಿಮ್ ಊರಲ್ಲಿ ಕೃಷ್ಣಗಿರಿಯಲ್ಲಿ ಅದ ಬೇವಿನ ಮರ ನೀರ್ಲೆಣ್ಣಿನ್ ಗಿಡ ಬಾಳೆ ಜಂಡಿ ಗಿಡ ಅವರೆಲ್ಲಾ ನೋಡು ನಿಮ್ಮ್ ಕೃಷ್ಣಗಿರಿಯಲ್ಲಿ ಅಷ್ಟು ಗಿಡಗಳಿವ ಮಗೆ ಪರಿಸರ ಮಾಲಿನ್ಯಲ್ಲ ಆರಾಮ ಆರೋಗ್ಯವಾಗಿದ್ದೀರಾ ನಿಮ್ಮ ಊರಿನ ಜನರು ಅದೇ ರೀತಿಯಾಗಿಲ್ಲ
ಸುತ್ತರದ ಗುಡ್ಡ ಇದೆ ಗಿಡ ಗಿಡಗಳು ಸಿಕ್ಕಾಪಟ್ಟೆ ಗಿಡಗಳಿದೆವ ಸರ್ ಗಡದಲ್ಲಿ ಫಾರೆಸ್ಟ್ ಫಾರೆಸ್ಟ್ ಫಾರೆಸ್ಟ್ ಇದು ಇದೆ ಸರ್ ಲ್ಯಾಂಡ್
ಹ್ಮ್ ಅದೇ ರೀತಿಯಾಗಿ ನೀವು ಫಲವತ್ತತೆೆಯವಾದ ನೆಲದಲ್ಲಿ ಇದ್ದು ಮತ್ತೆ ಉವಾದ ಗಾಳಿಯನ್ನು ತಗೊಂಡು ಉತ್ತಮ ಆಹಾರವನ್ನು ಸೇವ್ತೀರಿ ಆದ್ರೆ ಇಲ್ಲಿ ನೋಡು ತಾವರ್ಗರೆ ಜನರು ಬರೇ ಗಡಿಗಳಿಂದ ಒಗೆಗಳನ್ನು ಕುಡಕಂಡ್ ಅವು ಡಿಸೀಡ್ಸ್ ಬರ ಬಿ ಪಿ ಶುಗರ್ ಕ್ಯಾನ್ಸರ್ ಡಯಾಬಿಟೀಸ್ ಅವು ಇವು ಬರೇ ಇವಾಗಿದ್ದಾವೆ ಹೌದಾ ಅದಕ್ಕೆ ನೀವು ಹೆ ಹೆಚ್ಚಿನ ಇ ಅಂದ್ರ ನಿಮ್ಮ್ ಕೃಷ್ಣಗಿರಿಲ್ಲಿ ವಾಸಿಯಗರ್ಬೇಕು ನೀವು ಒಟ್ಟ ತಾವರ್ಗರೆ ಕಡೆ ಬಹಳ ಇದು ಎಷ್ಟು ಕಾಲ ಬರ್ಬೇಕು ಹೋಗ್ಬೇಕು
ಹೌ ಸರ್
ಆಯ್ತ್ ತಗ್ರಿ ನಾವು ನಾಳೆ ಎಸ್ತನ್ ತಗೋರಿ
ಓಕೆ ಸ